ನಮಸ್ತೆ
ಹೇಗಿದ್ದೀರಾ
ಚೆನ್ನಾಗಿದ್ದೀನಿ ನೀನು
ಚೆನ್ನಾಗಿದ್ದೀವಿ ಕೇಳಸ್ತಿದಯಾ ನಮ್ಮ ಧ್ವನಿ
ನಿನ್ನ ಧ್ವನಿ ನಿಧಾನವಾಗಿ ಕೇಳಿಸೆ ಸದೆ
ಹೇ ಏನ್ ಮಾಡ್ತಾ್ದೀಯಾ
ಏನಿಲ್ಲ ಕಿಟಕಿ ಹತ್ತಿರ ಕುಳಿತುಕೊಂಡು ಮಳೆ ನೋಡ್ತಾ ಇದ್ದೀನಿ
ಹ ಮಳೆ ನೋಡ್ತಾ ಇದ್ದಾಗ ಏನ್ ಯೋಚನೆ ಬರುತ್ತೆ
ಗೊತ್ತಿಲ್ಲ ಹಳೆಯ ನೆನಪುಗಳು ನೆನಪಾಗುತ್ತವೆ
ನನಗೊ ಹಾಗೆ ಹಾಗಗೆ ಕೆಲವೊಮ್ಮೆ ಶಾಲೆಯ ದಿನಗಳು ತುಂಬಾ ನೆನಪಾಗುತ್ತದೆ
ಹೌದಾ ಆಗ ಜೀವನ ಎಷ್ಟು ಸುಲಭವಾಗಿತ್ತು ಅಲ್ವಾ
ನಿಜ ಈಗಸಣ ಸ್ಣ ವಿಷಯಗಳಿಗೂ ಏನೋ ಯೋಚನೆ ಬರುತ್ತೆ
ಕಾಲೇಜು ಪರೀಕ್ಷೆ ಭವಿಷ್ಯ ಎಲ್ಲದರ ಬಗ್ಗೆ ಯೋಚನೆ
ಕೆಲವೊಮ್ಮೆ ದೊಡ್ಡವರಾಗದೇ ಇತ್ತು ಇರೆ ಚೆನ್ನಾಗಿರುತ್ತು ಅನ್ನಿಸುತ್ತದೆ
ಆದರೆ ದೊಡ್ಡವರಾದ ಮೇಲೆ ಸಿಗುವ ಸ್ವಾತಂತ್ರ್ಯವೂ ಚೆನ್ನಾಗಿರುತ್ತದೆ
ಅದುೂ ಕೂಡ ಸತ್ಯ
ಹಾಗೆ ಹಾಗೆ ನಿನ್ನ ಕನಸಿನ ಜೀವನ ಹೇಗೆ ಗಿರಬೇಕು
ಒಂದು ಒಳ್ಳೆ ಕೆಲಸ ಹ ಸಂತೋಷದ ಕೊಟ್ಟ ಸುಮ್ಮ ಮತ್ತು ನನ್ನನ್ನು ಅರ್ಥ ಮಾಡಿಕೊಳ್ಳುವ ಜನ
ಅಷ್ಟೇನ
ಹೌದು ನನಗ ದೊಡ್ಡ ದೊಡ್್ಣೆ ಆಸೆಗಳಿಗಿಂತ ಮನಸ್ಸಿನ ಶಾನ್ ಅಿ ಮುಖ್ಯ
ಓ ನೀನು ತುಂಬಾ ಪ್ರೌಢವಾಗಿ ಮಾತನಾಡುತ್ತಿದ್ದೀಯಾ
ಆಹ ಜೀವನ ಕಲಿಸುತ್ತಿದೆ
ಪ್ರೀತಿಯ ಬಗ್ಗೆ ಏನು ಯೋಚನೆ ಚನ
ನಿಜವಾದ ಪ್ರೀತಿ ಸಿಕ್ಕರೆ ಚೆನ್ನಾಗಿರುತ್ತೆ ಆದರ ಬಲವಂತವಾಗಿ ಹುಡು ಕವ
ಹ ನನಕ್ಕೂ ಹಾಗೆ ಇವತ್ತು ಚ್ಚ ಸಕ್ತಿಿನ
ಕೆಲವರು ಹೇಳ್ತಾರೆ ಪ್ರೀತಿ ಜೀವನದ ಎಲ್ಲವೂ ಅಂತ
ಆದರೆ ನನಗೆ ಸ್ನೇಹವು ಅಷ್ಟೇ ಮುಖ್ಯ
ಹೌದು ಒಳ್ಳೆಯ ಸ್ನೇಹಿತೆ ಸಿಕ್ಕದೆ ಅದು ದೊಡ್ಡ ಭಾಗ್ಯ
ಅದಕ್ಕೆ ನೀನು ನನ್ನ ಒಳ್ಳೆಯ ಸ್ನೇಹಿತೆ
ಅಯ್ಯೋ ಈಗ ಬಾವುಕ ಆ ಆಗ್ತಾ ಇದ್ದೀನಿ
ನಿಜ ಹೇಳಿದೆೆ
ಗೊತ್ತಾ ಕೆಲವೊಮ್ಮೆ ನನಗೆ ನನ್ನ ಬಗ್ಗೆ ಅನುಮಾನ ಬರುತ್ತೆ
ಯಾವ ವಿಷಯದಲ್ಲಿ
ನಾನು ಸಾಕಷ್ಟು ಒಳ್ಳೆಯವಳ ಜನರು ನನ್ನನ್ನು ಇಷ್ಟ ಪಡುತ್ತಾರ ಅಂತ
ಎಲ್ಲರಿಗೂ ಈ ರೀತಿಯ ಯೋಚನೆ ಬರುತ್ತದೆ
ನಿನಗೂ
ಹೌದು ಆದರೆ ನಂತರ ನಾನು ನನಗೆ ನೆನಪಿಸಿಕೊಳ್ಳುತ್ತೇನೆ ಎಲ್ಲರನ್ನೂ ಖುಷಿಪಡಿಸಲು ಸಾಧ್ಯವಿಲ್ಲ ಅಂತ
ಅದು ಒಳ್ಳೆಯ ಮಾತು
ನಿನ್ನನ್ನು ನೀನು ಇಷ್ಟ ಪಡಬೇಕು ಮೊದಲು
ಅದನ್ನು ಕಲ್ ಕಲಿಯುತ್ತಿದ್ದೀನಿ
ನಿಧಾನವಾಗಿ ಎಲ್ಲವೂ ಸರಿ ಹೋಗುತ್ತದೆ
ಧನ್ಯವಾದಗಳು
ಮತ್ತೆ ಧನ್ಯವಾದಗಳು ಶುರುವಾಯಿತ್ತು
ಹಾ ಹಾ ಸರಿ ಬಿಡು
ನಾಳೆ ಏನು ಪ್ಲಾನ್
ಬೆಳಗ್ಗೆ ಬೇಗ ಎದ್ದು ಓದ್ಬೇಕು
ನಿಜವಾಗ್ಲು ಎದ್ದೇಳೋತಿಯ ಅಂದ್ರೆ ಇಲ್ಲ ಅಂತ ಅರ್ಥ
ಹೇಯ್
ನೀನು ನಾನು ಓದಬೇಕು ನಂತರ ಅಮ್ಮನ ಜೊತೆ ಏನಾದರೂ ಖರೀದಿಸಲು ಆಚೆ ಹೋಗ್ಬೇಕು
ಹೊರಗಡೆ ಹೋದಾಗ ಅದನ್ನು ಹೇಳಬೇಕಿತ್ತು
ಯಾಕೆ
ನನಗೂ ಬರಬೇಕಿತ್ತು
ಹಾ ಅಂದ್ರೆ
ನಿಜವಾ
ಹೌದು ಜೊತೆಯಲ್ಲಿ ಹೋದರೆ ಮಜಾ
ಸರಿ
ಸರಿ ಈಗ ಹೋಗಿ ಸ್ವಲ್ಪ ಕೆಲಸ ಮುಗಿಸಬೇಕು
ಆಯ್ತು
ಒಂದು ಮಾತು ನೆನಪ ತಿರಲಿ ಎಷ್ಟೇ ಸಮಸ್ಯೆ ಬಂದರೂ ಒಬ್ಬಳ್ಳೆ ಎದುರಿಸಬೇಡ
ಯಾಕೆ
ಯಾಕಂದರೆೆ ನಾನು ಇದ್ದೀನಿ ಅಲ್ವಾ ಏನಾಯ್ತು
ಏನಿಲ್ಲ ನಿನ್ನಂತ ಸ್ನೇಹಿತೆ ಸಿಕ್ಕಿದ್ದು ಖುಷಿ
ನನಗೂ ಅದೇ
ಹ್ಮ್ ಸರಿ ಹೋಗಿ ತಿಂದು ಮ ಮತ್ತೇನ ಕೆಲ್ಸ ಮಾಡ
ಹ ಒಂದು ವಿಷಯ ಕೇಳಬಹುದಾ
ಹೌದು ಕೇಳಿ ಏನಾಯ್ತು
ಇನ್ನು ಯಾವಾಗಲಾದರೂ ನಿನ್ನ ಜೀವನ ಸಂಪೂರ್ಣ ಬದಲಾಗಬೇಕು ಅಂತ ಯೋಚಿಸಿದ್ದೀಯಾ
ಹಲವಾರು ಬಾರಿ ವಿಶೇಷವಾಗಿ ನಾನು ದುಃಖವಾಗಿದ್ದಾಗ
ಹಾಗು ಏನು ಮಾಡ್ತೀಯಾ
ಮೊದಲಿಗೆ ಅಳ್ತೀನಿ ನಂತರ ಯೋಚಿಸ್ತೀನಿ ನಂತರ ಮತ್ತೆ ಯಥಾ ಪ್ರಕಾರ ಹಾಕ್ತೀನಿ
ಹಾ ಅದೇ ನನ್ನ ಕತೆೆ ಕೂಡ
ಕೆಲವೊಮ್ಮೆ ಜೀವನ ನಮ್ಮ ಪ್ರಕಾರ ನಡೆಯಲ್ಲ
ಯಚನೆ ಮಾಡ್ತೀವಿ ಆಗೋದು ಇನ್ನೊಂದು
ಆದ್ರ ನಂತರ ಹಿಂದೆ ತಿರುಗಿ ನೋಡಿದಾಗ ಹಾಗಗಿದ್ದು ಒಳ್ಳೆಯದಕ್ಕೆ ಅನಿಸುತ್ತದೆ
ನಿಜ ಕೆಲವು ಸೋಲುಗಳು ಕೂಡ ನಮಗೆ ಪಾಠ ಕಲಿಸುತ್ತದೆ
ಹ್ಮ್ ನಿನಕ್ಕೆ ಯಾವ ವಿಷಯ ಬಗ್ಗೆ ಹೆಚ್ಚು ಭಯ
ಆ ನನ್ನ ಕನಸುಗಳು ನನಸಾಗದೇ ಇದ್ದರೆ ಅನ್ನೋ ಭಯ
ನನಗೆ ಇಷ್ಟವಾದ ಜನ ದೂರ ಆಗ್ಬಿಟ್ರೆ ಅನ್ನೋ ಭಯ
ಅದು ಕಷ್ಟವೇ
ಆದ್ರೆ ಒಂದು ವಿಷಯ ಗೊತ್ತಾ
ಹ್ಮ
ನಮ್ಮ ಜೊತೆ ಇರಬೇಕಾದವರು ಯಾವಾಗ ಮ ಯಾವುದಾದರೂ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಇರುತ್ತಾರೆ
ಹ್ಮ್ಮ್.
ನಿನಗೆ ಮೊದಲ ಪ್ರೀತಿ ನ್ನೆನಪ್ಪ ಇದಿದಯಾ
ಆ ಹಾ ಆ ವಿಷಯ ಯಾಕೆ ಈಗ
ಸುಮ್ಮನೆ ಕೇಳಿದೆ
ಹೌದು ನೆನಪಿದೆ
ಹೇಳು ಹೇಳು
ಇಲ್ಲ ತುಂಬಾ ನಾಚಿಕೆ ಆಗುತ್ತದೆ
ನಾನ ನಗಲ್ಲ
ಶಾಲೆಯಲ್ಲಿ ಇದ್ದಾಗ ಒಬ್ಬ ಹುಡುಗ ಇಷ್ಟ ಆಗಿದ್ದ
ನಂತರ
ಏನು ಇಲ್ಲ ಅವನಿಗೆ ಗೊತ್ತೇ ಇರಲಿಲ್ಲ
ಹ ಹಾ ಎಂತ
ನಿನ್ನ ಕ ಮತ್ತ ಏನು
ನನ್ನದು ಕೂಡ ಅದೇ ತರಹ
ಅಂದರೆಸು ನಾವು ಇಬ್ಬರು ಒಂದೇ ತರಹ
ಹೌದು ಅನಿಸುತ್ತದೆ
ಮದುವೆ ಬಗ್ಗೆ ಯೋಚನೆ ಮಾಡಿದೀಯಾ
ಈಗಲೇಏನಿಲ್ಲ
ನಾನು ಕೂಡ ಮೊದಲು ನನ್ನ ಜೀವನವನ್ನು ನಾನು ಕಟ್ಟಿಕೊಳ್ಳಬೇಕು
ಅೇ ಸರಿಾದ ಯೋಚನೆ
ಆದರೆ ಒಳ್ಳೆಯ ವ್ಯಕ್ತಿ ಸಿಕ್ಕರೆ
ಆಗ ಯೋಚಿಸಬಹುದು
ನಿನಗೆ ಹೇಗಿರುವ ವ್ಯಕ್ತಿ ಇಷ್ಟ
ಹಣ ಎಲ್ಲದಕ್ಕಿಂತ ಗೌರವ ಕೊಡುವ ವ್ಯಕ್ತಿ ತ್ತಿ
ನನಗೂ ಅದೇ
ನಗಿಸ ಬೇಕು ಕೂಡ
ಹೌದು ಹಾಸ್ಯ ಭಾವನೆ ಇರಬೇಕು
ಮತ್ತು ಸುಳ್ಳು ಹೇಳಬಾರದು
ತುಂಬ ಮುಖ್ಯ
ಕೆಲವೊಮ್ಮೆ ನಾನು ನನ್ನ ದೂರವಾಣಿ ಎಲ್ಲರಿಂದ ದೂರ ಇರಬೇಕು ಅನ್ನಿಸುತ್ತದೆ
ನನಗೂ ಹಾಗೆ ಅನಿಸುತ್ತದೆ ಯಾಕೆ ಗೊತ್ತಾ
ಯಾಕೆ
ಸ್ವಲ್ಪ ಸಮಯ ನನ್ನ ಜೊತೆ ಮತ್ತೆ ನಾನು ಇರಬೇಕು ಅನಿಸುತ್ತದೆ
ಅದು ತಪ್ಪಲ್ಲ
ಆ ಜನರು ಕೆಲವೊಮ್ಮೆ ಅದನ್ನು ತಪ್ಪಾಗಿ ಅರ್ಥ ಮಾಡಾಡಿಕೊಳ್ಳುತ್ತಾರೆ
ನಿಜವಾದವರು ಅರ್ಥ ಮಾಡಿಕೊಳ್ಳುತ್ತಾರೆ
ಹೌದು
ಒ ಒಂದು ದಿನ ನಾವು ವಯಸಾದ ಮೇಲೆ ಈ ನೀವ ಓದದನ್ನು ಏನ್ ಮಾಡ ಹ
ಹ್ಮ್ ಖಂಡಿತ ನಗುತ್ತೇವೆ
ನೋಡು ಎಷ್ಟ್
ಹ್ಮ್
ಮಾಡ್ತಿದ್ದೀವಿ ಅಂತ
ಅಹಾ ನಿಜ ಆದರೆ ಒಂದು ವಿಷಯ ಬದಲಾಗಬಾರದು
ಏನು
ನಮ ಸ್ನೇಹ
ಎಂದಿಗೂ ಇಲ್ಲ
ಹ್ಮ್ ಪ್ರಮಾಣ
ಹೌದು
ಹತ್ತು ವರ್ಷಗಳ ನಂತರವು
ಹೌದು
ಮದುವೆ ಆದ ಮೇಲೂ
ಹೌದು
ಮಕ್ಕಳಾದ ಮೇಲ
ಹೌದು
ಅದೇ ಆದರೆ ಸರಿ
ಯಾಕೆ ಇಷ್ಟು ಯೋಚನೆ ಮಾಡ್ತ ಪಂಡೆ
ಯಾಕಂದ್ರೆ ಕೆಲವು ಜನರು ಜೀವನದಲ್ಲಿ ಕಳೆದುಕೊಳ್ಳಲು ಇಷ್ಟ ಇಲ್ಲ ಏನಾಯ್ತು
ಏನಿಲ್ಲ ನೀನು ನನ್ನಜ್ಜ ಜೀವನದ ಒಳ್ಳೆಯ ವ್ಯಕ್ತಿಗಳಲ್ಲಿ ಒಬ್ಬಳ
ನೀನುೂ ಕೂಡ
ಸರಿ ಈಗ ಮಲಬಣವೇ
ಹಾ ಸರಿ
ಏನ್ ಊಟ ಮಾಡಿದೆ
ಅನ್ನ ಸಾಂಬಾರ್ ಮಾಡಿದ್ದಾರೆ
ಅಡಿಗೆ ಮಾಡಿಲ್ವಾ
ಮಾಡಿದರೆ ನಮ್ಮ ಹ್ಮ್ ನಾವು ಮಾಡುವಂತ ಇಲ್ಲವಲ್ಲ ಏನೋ ಮಾಡಿದ್ದನೂ ತಿನ್ನಬೇಕು
ಯಾರ್ ಮಾಡ್ತಾರೆ
ನಮ್ಮ ವಸತಿ ನಿಲಯದಲ್ಲಿ ಅಡಿಗೆ ಮಾಡುವವರು ಮಾಡುತ್ತಾರೆ
ಹೌದಾ ನೀವು ಹೇಳ್ಬೇಕ ಹೋಗಿ ನೀವು ಸಹಾಯ ಮಾಡ್ಬೇಕು
ನಮಗೆ ಅಷ್ಟು ಖಾಲಿಯಾಗಿಲ್ಲ
ಯಾಕೆ ಏನ್ ಮಾಡ್ತಿದಿಯಾ
ನಾನು ನನ್ನ ದೂರವಾಣಿಯನ್ನು ನೋಡಬೇಕು
ನೀವ್ ಬರೀ ದೂರವಾಣಿ ನೋಡ್ಕಂಡೆ ಕಾಲ ಕಳಿ
ಹಾ ಏನು ಮಾಡೋದು
ಹಾ
ಏನು ಮಾಡೋದು ಅದೇ ಮಾಡ್ಬೇಕಲ್ವಾ ಅಂದೆ
ಬೇರೆ ಏನು ಕೆಲ್ಸ ಇಲ್ವಾ
ಬೇರೆ ಏನು ಕೆಲ್ಸ ಇಲ್ಲ ಇವಾಗ ಓದೋದು ನಾಳೆಯಿಂದಷ್ಟು ಶುರು ಮಾಡ್ಬೇಕು
ಹ್ಮ್
ನಾಳೆಯಲ್ಲ ನಾಡಿದ್ದು
ಹ್ಮ್
ಹ್ಮ್
ನೋಡಿ ಏನೋ ಮಾಡಿ ನಮಿಗೆ ಏನಿಲ್ಲ ತಿನ್ನದು ಮಲ್ಗದು
ನೀವು ಬಿಡಿ ನೀವು ತುಂಬಾ ಪ್ರಶಾಂತವಾಗಿರುತ್ತ
ನನ್ನ ಜೊತೆ ಇನ್ನೊಬ್ಬ ಇನ್ನೊಬ್ಬಳು ಕನ್ನಡಕ ಹುಡುಗಿ ಇದ್ದಾಳೆ
ಹ್ಮ್
ಅವಳುನುವಾ ಆಗಾಗಿ ಬಂದು
ಹ್ಮ್
ಹಂಗೆ ಅಸ್ಯ ಮಾಡ್ತಿರ್ತಾರೆ
ಓ ಆತರ
ಹೌದು ಆಯ್ತ ಆಯ್ತು ನಾವು ನಾಳೆ
ಹಾ ಸರಿ ನಾಳೆ ಸಿ ಇಗ